ಹಲೋ
ಹ. ಮಲೆ ಎಣ್ಣೆ ಯಾವ್ದ ಹೊಡತಿರ್ಲಗ ಕಡಕ ನೀ ಮಾಡ್ತೆ. ಹ ನೀ ಏನ್ ಮಾಡ್.
ನನಗೆ ಗೊತ್ತ.
ಹೇ ತಿಳ್ಕೋ ಬೇಕಲೇ ಮತ್ತೆ ಏನ್ ಮಾಡ್ತಿ. ಎಷ್ಟ ವರ್ಷ ಆಯತ್ ಮಾ ನೀವು ಊರ ಊರಾಗ ಬೆ ದಿನ ಆಯತ ನ ಊರಾಗಿದ್ರೆ ಅವ.
ಅದೇ ಊರಾಗಿದ್ದ ಎಷ್ಟು ದಿನ ಅಲ್ಲ.
ಹ್ಮ ನಾ ಹೋಗಲ್ಲಪ್ಪಾ ನೀವ ಅಲ್ಲ ಆ ಕಳೆ ಗಿಳ ಹೊಡಕ್ ಬರ್ತಾವ ನಿನ್ಗ ನೀವು ಬರ್ತಾವ. ನನ್ ಎತ್ ಕಟ್ಟಕ್ ಎತ್ತ ಕಟ್ಟಕರ ಬರ್ತಾವ ನಾನ ಎತ್ತ ಮುಟ್ಟಕ್ ಬರಲ್ಲ.
ಯನಾದು ಕಟ್ಟಕ್ಕೆ ಬರಲ್ಲ ಇನ್ನೊ ಮುಟ್ಟಿ ಮೇಸಿನ ಆಟೆ.
ತಿವಿ ಮಗನ್ ಎಲ್ಲಾ ಅ ಗಳೆ ಹೊಡತಿರ್ತವಿ ಎಲ್ಲಾ ಮಾಡ್ತವಿ ನನ್ಗ್ ಗೊತ್ತದ ಎಲ್ಲ ರಾಮಿ ಹೇಳಾನ.
ಏನಿಲ್ಲ
ರಾಮಿ ಎಳೆಯಾನಪ ಎಲ್ಲ.
ಹ
ಹಾ ಈಗ ಎಲ್ಲಾ ಮಾಡ್ತಂತೇಳ ನ ಗಳೆ ಹೊಡಿತಾನ ಎಲ್ಲಾ ಮಾಡ್ತನ್ಲೆ ಪುರ ಪವಾನೋವ ಅಂತ.
ಇಂತ ಇಪ್ಪಡು ಮರ ನನ್ಗೆ ಯಾವಾಗಚ್ಚಾನ ನೀ ಯಾವಾಗ ಹೇಳ್ತಾನ.
ಎ ಅಚ್ಚನ್ನ ಮನ್ನೆ.
ಹ್ಮ್
ಏನ್ ಮಾಡ್ಬೆಕ್ ಹೇಳ್ ಬ್ಯಾಸರ್ ಬರ್ತದ.
ಹ್ಮ್
ಹೇಳ ಸನಿಪಟ್ಟಲ್ಲಫೋನ್ ದೂರ್ ಇಟ್ಟಿದಾನ ಕೇಳೊವಲ್ತ್. ಹ್ಮ್ ಸನಿಪಾ ಅದ್ ನೋಡು.
ಅಣ್ಣ ಮೊದ್ರ ಕೂಂತ್ನಿ ಅಲೋ ಅಲೋ ಅಂತ ನೀವ್ ನೋಡಿದ್ರೆ ಎಲ್ಲರೂರಿಟ್ಟಿ ಎಲ್ಲಿಗೆ ಓತಿ.
ಎಲ್ಲಿಟ್ ಎಲ್ಲಿಗೋ ಎಲ್ಲಿ ಎಣ್ಣಿ ಯಾವ್ದ ಹೊಡತಿಯ ಹೇಳ್ ನೀನ.
ಎಣ್ಣೆ ನನಗ್ ಗೊತ್ತಿಲ್ಲ ಯಾವ್ದಾರ ಪಲ್ಲದ ಎಣ್ಣೆ ಹೊಡಿತಾರ ಮತ್ತ ಯಾವ್ದ ಹೊಡಿತಾರ. ಪಲನಕನ ಅಣಫೋನ ಹಚ್ಚಕುಂತ ತಡಿ ನಮ್ ಅಪ್ಪ. ಪಕ್ಷೆ
ಯಾಕ್ಲೆ ಚಾರ್ಜ ಕಾಲಿಯಾಯ್ತೆನ್. ಕಿ ಹೊನ ಚಾಹೆ ಪ್ಯಾರ್ ತುಮ್ಸೆ ಮುಜೆ. ಎ ಕರೆದೆಗಾ ಬರ್ಬಾರ್.
ಹಲೋ ಬೆಳವಣಗೆ ಜಾವ ಮಾರಾಯ.
ಬೆಳವಣಿಗೆದಾ
ಹ್ಮ್ ಹ
ಹಾ
ಈವ್ ಅಂದ್ರೆ ಏನ್ ಹೇಳೋ ಮಾರಾಯ್.
ಈವ್
ನಾ ಒಪ್ಪಿಲ್ಲ ಯಾವಾವ ಹೆಂಗ್ ನ್ರ ಹೆಸರ್ ಹೇಳ.
ಹಾ ಹೇಳ್ ಯ
ಇ ಯಾವಲ್ಲ ಕಸ್ದ್ದೆಣ್ಣೆ ಅವ್ ಕಸ್ದ್ದೆಣ್ಣೆ.
ಕಸ್ದ್ದೆಣ್ಣೆ
ಈಗ್
ಓ ಹಾ ಹಾ
ಕಷ್ಟಿ ಇಟ್ಟು ಟ್ಟಾನೆಗ ಎ ಮುಟ್ಟಿದ ಅಂದ್ರೆ ಮತ್ತ್ ಚಂದಗ್ ಊಟ ಮಾಡಾಗ ನಮ್ದು ಕೆಲ್ಸಾರಿ
ಹ್ಮ
ಹ್ಮ
ಈ ಹೊಲ್ಕ್ ಮ ಹೊಲ್ದಾಗ ಕಡ್ತಾರ ಮನೆಗ್ ಹೊಯ್ತರ್ಲ ಎತ್ಗೋಳು?
ಮನೆಗ್ಯೊ ಮಗ ಹೊಲ್ದಾಗ ಎಲ್ಕಟ್
ಏ ಅಲ್ಲೆ ಊರು ಸಮಿಪ ಅ ಆದಲ ಮಾರಾಯ್ ಕಟ್ಟ್ಬೇಕ್ಕಲ್ಲ.
ಕಂದ್ರ ಇಲ್ಲೇನ್ ಜಾಗ ಇರಲ್ಲ
ಅದ ಅಲ್ಲಿರವಾಗ ಎಲ್ಲಾ ನೀರ್ ಗಿರ್ ಇರ್ತಾವ ಬಾಳತಲ್ಲ.
ಹ್ಮೂ ಮತ್ತೆ ಆ
ಏನ್ವುಕ್ಕು ಮತ್ತ ಅಂದ್ರ
ಅಲ್ಲ ಶೆಡ್ಡ್ ಇಲ್ಲ ಏನಿಲ್ಲ ಎಲ್ಲ ಅದೇನೆನ್ ಕಟ್ಟ್ ಶೆಡ್ಡು ಇರುವಕಿಲ್ ಕಟ್ಟೋಬೇಕಂದ್ರ.
ಹ ಕಂಪ್ಯೂಟರ್ ಕ್ಲಾಸ್ ಹೊಂಟಿದ್ದಲ್ಲ್ ಏನ್ ಕಲ್ತೆಲ್ಲಿ ಏನ್ ಕಲ್ತಿ
ಏನೇನ್ ಕಲಿ
ಅಲ್ಲೋಗ್ ಏನೇನ್ ಕಲ್ತಿ ಪಾಠ
ಎಲ್ಲಿ
ಕಂಪ್ಯೂಟರ್ದಾ.
ಕಂಪ್ಯೂಟರ್ದಾಗ್ ಏನಿಲ್ಲ ಎಮ್ ಎಸ್ಸು ಎಕ್ಸೆಲ್ ಆಯ್ತ್ ಅವ್ ಬಿಟ್ರೆ ಏನಿಲ್ಲ.
ಈ ಎಮ್ ಎಸ್ ಎಕ್ಸೆಲ್ ಕಲ್ಯಕ್ ಮೂರ್ತಿಂಗಳ್ ಹೋದ ನೀನು?
ಬ ತೇರ ಹದ್ನೖದಿನ ಬರ ಟೈಪಿಂಗೆ ಮಾವಡ್ಸ್ತಾರಲೆ ಅವರ್
ಮೂರ್ ತಿಂಳದಾಗ ಅಷ್ಟೇ ಕಲ್ಸ್ತಾರ. ಮೂರ್ ತಿಂಗಳು ಮೂರ್ ತಿಂಗಳು ಕಲಸ್ತಾನವ್.
ಹ್ಮ್
ಎರಡೂಕಡೆ ಕಮೂರ್ ಮೂರ್ ತಿಂಗ್ಳೋಗ್ಬೇಕ ಅಲ್ಲೇ. ಏ ಇಲ್ಲಲೆ ಆ ಮೂರ್ ತ್ತೆ ಕೊಟ್ಟಿದ್ದಳ್ ಟೈಮ್ ಅದಕ್ಕ.
ಅದೇ ಕೊಟ್ಟದವ್ ಒ ಒಂದು ಸಂಜಿಕ್ ಒಂದೊಂದ್ ತಾಸ್ ಹೋಗಿ ಬರ್ತಿದ್ದೆ ನಾ ಎಂತ ಕೊಡ್ತವೇನೆ.
ಆದ್ರ ಉಪಯೋಗ ಏನಾಯ್ತ್ ಹೇಳು ಯಾರ ಬರವ್ ಬರ್ಲಿ ಒಯ್ ಸುಮ್ ಒಂದೊಂದ್ ತಾಸು ಸುಮ್ ಕೂಡ ಕುಂತ್ರ ಅದಕ್ಕಿನ್ ಜಾಸ್ತಿ ಕಲಿತಿದ್ದೆ ಅನ್ಸತ್ತ.
ಒಂದು ಎಲ್ಲಾ ಪಿರ್ಡ್ದಾಗ ಹಂಗ್ ಮಾಡಿದ್ರುನೂ ಮಾಡ್
ಮಕ್ಕೊಂದ್ರನ್ನ
ಹಂಗ ಮಾಡಿದ್ರ ಮಾಡಬೋದು ಮಾಡಾನೇದ ಹೆಂಗನ ಮಾಡ್ತಾರ ಬಗಲ್ ಕುಂತ್. ಕಲಿತಾರೆ ಕಲ್ತಾರೆ ನೀ ಡಾಕ್ಟರು ಕೂಲಿ ಕೊಡಕ್ ಬೇಡ ಅಂತ ಮೆಡಿಕಲ್
ನೀವು ಒಬ್ನೇ ಹೊತಿದ್ದ ಯಾರು ಬರ್ತದಾನ್ ನಿಮ್ ಕೂಡ. ಅವ್ ಕಿರ ಬರ್ತದಲ್ಲ
ಅವ ಬೇರೆ ಬ್ಯಾಚ್ವ ನಾ ಹಚ್ಚಿ ಒಂದ್ ಎರಡ್ ತಿಂಗ್ ಆದ್ಮ್ಯಾಗ ಅವಚ್ಚನ್.
ಆ ಅಚ್ಚು ಒಂದೇ ತಿಂಗಳಿಳಗ ಬಿಟ್ಟರನಲ್ಲಾ ಅವಾ.
ಎಲ್ಲೊ ಹೋಗ್ಯನಾ?
ಎಲ್ಲಿ ಬೆಂಗ್ಗಳೂರ್ ಹೋಯಿದ್ನಲ್ವ.
ಅವ ಮುಗಸೆ ಹೋಗ್ಯನ ಮುಗಿದ್ಮೇಲೆ ಬೆಂಗ್ಳೂರ್ಕ ಹೋೋಗ್ಯನ
ಹ್ಮ್ ಹ್ಮ್ ಬೆಡ್ ಬುಟ್ಟ ಹೇಳಳಂಗಗೋದಲ್ಲ
ಅಲ್ಲೇ ಬಕ್ಕೋಗ್ಬಿಡ ಆಯ್ತು ಮತ್ತೇನೆ
ನೀನ ಕದಗಾ ಬರ್ಬಾದ ಹ ಹ ಇಕಿಂಗ ಚಿಗ ಮಾಡ ಹೇಳೇರೆ ಬ
ಹ
ಹ
ಮುಂಜಿ ಮುಂಜೆಿಲ್ಲ ಚಲೋ ಕಲ್ತ ನ ಒೋಡ್ಲೆೇ ನತ್ ವುದ್ರಕ್ಕೆಂತ ಕೋಡ್
ಕುಂಡಿ ತುಂಬನೆ ಕೂಗಲು ಬೆಳವಾನಲ್ಲ ಗಾ
ಹ್ಮ
ಕೊಂಡಿ ತುಂಬಾನ ಹೂಗಳ ಬೆಳವಾನಲ್ಲ
ಅಣ್ಣ ನೀ ಏನಾರ ಏನಾರ ಮಾತಾಡಬೋಣ ಅಣ್ಣ
ಅನ್ನ ಲದನ ರೀ ಕತಿ ಕೇಳ ಚಲ್ಲ
ಅ ಇಲ್ಲಪ್ಪಪ್ಪ ಕೇಳಲ್ಲ ನರಿ ಕೂಗಲ್ ಕೂಗಿದಂಗೆ ಕೂಗಿದ ನೋಡಿ ೀಗ ಧರ
ಲ್ಲ
ಹ ಮುಂಜಿ ಮುಂಜೆ ಎಲ್ಲಾರ ಕುೂಗಿದಾವಲ್ಲ ಎಕಡದಕ್ಕಡೆ ಇಲ್ಲ ರಾತ್ರಿಗಾರಕ್ ಹೋಗಿದಾವಲ್ಲ
ಯತ್ತರ ಮಾರ ಮರಾಮರ ಅಂತರ ತು ಅಲ್ಲ ೂ ಬಕಂತ
ಹ್ಮ್ ಹೋಗಿದ್ದೇಾನು ಕಾಲೇಜ ನಿನ್ನೆ
ಹಾ
ನಿಂದು ನೋಡಿದರೆ ನಾಲ್ಕರು ತನ್ನೆ ಇರ್ತದ ರಮ್ಮೆ ಮಧ್ಯೆ ಮಧ್ಯಾಹ್ನೇ ಓದ್
ನಾ್ ಏ ಬ್ಯಾಸ ಬರ್ತಾವತಾರಪ್ಪ ಅವ
ಆ
ಬ್ಯಾಸರ್ ಬರ್ತದ ಅಂತಾನ ಅವ
ಎಲ್ಲ ಹುಡುಗರು ಓ್ತಾವ ಅಂತ ೋತಾನೆ ಅಾನ ಇಲ್ಲಿಗ ಏನ್ ಕ್ಲಾಸ್ ತಕೊಂಡ
ನಾಂಗ್ಯ ಅರವಾಕ್ಕಣ
ಏ ಕ್ಲಾಸ್ ಇಲ್ಲ ಅಂತ ಅನ್ ಯಾವಾಗರತ್ ನೀ ಮಧ್ಯಾಹನಕ್ ಕ್ಲಾಸ್ ಇರಲ್ಲ ಅಂತ ನ ಸತ್ಯಂತ ಹತ್ತಕ್ಕೆ ಕಾಯಾಲಿ ಇರ್ತಾನ ಎರಡರ್ಲಿಂದ ಒಂದೊಂದ್ಸತಿ ಅಂತನ್ ಕ್ಲಾಸ್
ಸುಫ
ಎರಡ್ ಹತ್ತರಲ್ಲಿಂದು ಸ ಸಿ ನಾಲ್ಕರ ತನ ನಡ ನಡದಂಗೆ ನಿಂದತ್ರ
ಹ ಈಳ ಭಯಂಗರತಲ್ಲ ಅ
ಆ
ಏಳದ್ಯೂರುೂಪ
ಹ್ಮ್ ಅವ ಕ ಇಡಲ್ಲ ದುವದೇ ಹೋಗಲ್ಲ ಏನೇನಪ್ಪಾ ಅನೇತೆ
ಹದ
ನಿಂದ ಅಪ್ಲೋ ಅಪ್ರೋ ಆಯ್ತಾನ
ಏನ್
ಲೋನ್ ಅಪ್ರೂವ್ ಆಐತೆ
ಹ ಅವ್ನು ಇದೇ ಮಾಡಿಲ್ಲ ಏನದು
ಬೋಫೈಡ್ ಬಂದುಂದಿ ನನಿ ನಾ
ಅಪ್ಲಿಕೇಶನ್ ಆಯಕಿಲ್ಲ ನ
ಹ ಅದು ಕಡಬಲ್ಲೆ ನೀ ಮಾಡತನಕ ಕುಂಂತೆೆ ದೊಡ್ಡ ಐದ್ ತಿಂಗಗಳ ಐತ್ಲಿ ನಂಗಂಗ
ನೀ ಮಾಡ್ಬೇಕಕ್ಲ
ಆ
ಹಾಗ ಬಕ ಜ
ನೀ ಆಕಲ್ಲ ಅಂತ ಅನ್ಸ್ಲತ್ತನ್ಲ ಅದನಿಗೆ ಆಕ
ಏ ಇಲ್ಲಲ್ಲ ಹಾಕತೀನಿ
ಆ
ಬುದವ ರಾಕಬೇಕ
ಬುಧವಾರ
ಹ್ಮ್
ಹ್ಮ ಹ್ಮ ನನಗ ಯಾಕ ಡೌಟ್ ನೀ ಆಗ್ತ ಇಲ್ಲ ಅಂತೇಳಿ ಹ ಹಂಗೆ ಅನ್ಸ್ಲತ್ತದ ಹೇಳೇ ನನಗ್ ಎಷ್ಟು ದಿನಯ್ತು ಇಿನ ಆಯ್ಕಿಲ್ಲ ಅಂದಲಾಯತ
ಆಕೆ ಹೋಗತನ ಹಾಕೆ ಹಕಿ
ಆ
ಹಾಕೆ ಮಾಗ ಪೈಗಂದ್ಯಾ
ಹ್ಮ್ ಈದ್ದ ಇರ್ ಕಾಲೇಜ ಹೋಗ್ ಬರೋದ್ರಿಗೆ ಮನರತ್ತೆ ನಿನ್ಗಂತಪ್ಪರಿೀ
ಆಮ್ಮ ಎಲ್ಲ ವರವ ಮತ್ತೆ
ಹ್ಮ್ ಹ
ಮತ್ತನರ ಹೊರ ಹೋಗನ ಪಾ ಅಂದ
ಸಂಜೆಕ್ ಹೋಗ್ಬೇಕಕ್ ಹೋಗ ಹಾಕ ಬರ್ಬೇಕು
ಹ ಸುಮ್ಮಲ್ಲ ಬಾಸರು ಮಾಡರ್ತ
ಹ್ಮ್ ಬ್ಯಾಸ ರ್ ಅಂದ್ರೆ ಹೆಂಗ್ರೀ ಮಾಲಕ್ಕ ಹ
ಈ ಈಏರ್ಳ್ಳಿ ಇ ಎ ಕತಾ ಹ್ಮ ಹ ಹೋಗ ತ್ಮದ ತ್ಮ ಕದೋ ಮಹನೆ ಕಾಾಜ ಹ ಹ ಹ ಬನಾನ ತ್ಮ ಕೊದು ಹ ಮತ್ತ ಹ ಹಾ ವಾ ಬಾ ಸಂಸ್ಕ ನಾ ಕ ಪೈಸ ಹಟೆಲ್ ಶೇ ಮಾಡ ಮಾಡ್ತ ೇತಿ ಪ್ರಾಪರ್ಟಿ ಹ ನ ರ ಕ ತ ಾಲ ಕತೆ ಕೇದ ಕ ಕ್ರಾ ಬೋಲ್ಕ ಪೂಚ್ ರಾ ಹ ವೆಚೆರ್ನಾ ನಾ ಅಬ್ಾಕ್ ಚೋಡ ರೇತ ಬಾರ ಹ ಹ
ಓ ಭೈ ವ ನ ಚೋಡತೆ ರ ಭೈ ಸಬ್ ಕುಛ ಕತ ಹ
ಸ್ಪೀಕರ್ದ ಗೆಲ್ತವ ಹದಾರ್ ಬರ್ನ ನೀರ ಸ್ಪೀಕರ್ ಹಡಕ್ ಬಾರಲ
ಹ್ಮ ಹ
ಬರ ಚಲ್ತಾನ ಹ ಬ್ಯಾಡ ಬ್ಯಾಡ ಹ್ಮ ಬ ಬ ಬ್ಯಾಡ ಈ ಭಯಂಗಲ್ನ್ಗ ಸು ಅದಕ್ಕೆೇನು
ಈಯಿತಾ ಐ ಬಗ್ಗೆೇ ಮಾಡಡಮ್ಮ ಒ ಮೆಚಡ
ಬಾ ಹೊಳಗ ಬಾ